ಹಾಲು, ಏನ್, ಮಾಡ್ತಿದ್ದೀರಾ? ..
ಏನಿಲ್ಲಕ್ಕ ನೀ ನೆಟ್ವರ್ಕ್ ಇದ್ದಲ್ಲಿ ಕುಂದ್ರಕ್ಕ ಆವಾಗ್ಲೇ ಕರೆಕ್ಟಾಗಿ ಏನು ಕೇಳಿಸ್ತಾನೆ! ಇರ್ಲಿಲ್ಲ? ..
ಇಲ್ಲ ಇಲ್ಲೇ ಇದ್ದೀನಿ ಹೇಳು ನಮ್ಮ್ ಊರಲ್ಲಿ ಹಂಗೆ ಅಲ್ಲ! ಇವಾಗ ಊರಲ್ಲ, ಅಂದ್ರೆ ಹೆಂಗಿರುತ್ತೆ ಹೇಳು ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ? ...
ಹ್ಮ್ ...
ಹ್ಮ ..
ಏನು ನಿಮ್ಮೂರಲ್ಲಿ ...
ಫೈವ್, ಜಿ ಇದ್ರುನು ಮನೇಲಿ! ಫೈವ್ ಜಿ ಬರಲ್ಲ ಏನ್ ಹಾಕ್ಸಿಲ್ಲ ಬರುತ್ತ. .. ಕಾನ್ಸ್ಟೆಂಟ್ ಆಗಿರುತ್ತೆ! ಆಯ್ತು ಒಂದು ಹೋದ್ರೆ ಆಯ್ತು ಆ ಕಡೆನೆ? ..
ಹ್ಮ್ ....
ಇವಾಗ, ಹಾಳು, ಹಾಳ್ಳು, ಮತ್ತೆ ಶ್ರೀಗಳಲ್ಲಿ ಏನ್ ... ಅದೇ, ನೆಟ್ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ? ....
ಏ ಒಂದೊಂದ್ಸಲ, ಸಿಟಿಲು ಹೋಗ್ಬಿಟ್ಟಿರುತ್ತೆ? ನೋಡಿ ಯ ಕರೆಂಟ್ ಹೋಗ್ಬಿಟ್ಟಿರುತ್ತ! ಆ ಕಡೆ ಬರದೇ, ಇಲ್ಲ ಬೆಳಿಗ್ಗೆ ಹೋಗಿದ್ದು, ಸಂಜೆವರೆಗೂ? ...
ಬಟ್ ನಮ್ಮೂರಲ್ಲಿ, ಹಂಗಿಲ್ಲ ಕರೆಂಟ್ ಏನು ಪ್ರಾಬ್ಲಮ್ ಇಲ್ಲ ನೆಟ್ವರ್ಕ್? ... ಅದೇ, ಇವಾಗ, ನಮ್ಮ್ ಅಕ್ಕಂದು, ನೋಡು ವರ್ಕ್ ಫ್ರಮ್ ಹೋಮ್! ಇದ್ರು ಅವ ಊರಿಗೆ ಬರಲ್ಲ? .... ಯಾಕು, ಬರಲ್ಲ ಅಂದ್ರಿ .... ಅದೇ, ನೆಟ್ವರ್ಕ್ ಬರಲ್ಲ ಇವಾಗ! ಅದು ಕಾಲ್ ಕಂಟಿನ್ಯೂ, ಇರುತ್ತೆ ಅವ್ರ ಆಫೀಸ್, ಇಂದ. ...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
ಆಮೇಲೆ ಮತ್ತೆ? .. ಪ್ರಾಬ್ಲಮ್, ಅ .. ಹೋಗುತ್ತೆ ಅಂತ ಬರೋದೇ ಇಲ್ಲ ಅವಳು .. ಹಾ ...
ಹ್ಮ್ ....
ಮತ್ತೆ, ಏನ್ ಮಾಡ್ತ. ...
ನೀನ್, ಸ್ವಲ್ಪ ರಜೆ ಕೊಟ್ರೆ! ಸಾಕು ಊರಿಗೆ ಹೋಗ್ಬಿಡದು! ..
ಮತ್ತೆ ಏನ್ ಮಾಡಬೇಕು, ಹೇಳು ಅಲ್ಲಿ ಇಧಿಕೊಂಡು, ನಮ್ಮ್ ಹಾಸ್ಟೆಲ್ಲ್ ಕೊಡೋ ಊಟ ಅದೆಲ್ಲ ತಿನ್ನಕ್ ಆಗಲ್ಲ! ... ನೀವು, ಆದ್ರೂ. .... ಇದೀರಾ, ಫ್ರೆಂಡ್ಸು ಮಾಡ್ಕೊಂಡ್ ಬರ್ತೀರಾ ಹೇಳು? .. ಆ ...
ಹ್ಮ್ ...
ತಿನ್ನೋ ಸ್ವಲ್ಪ! ಆಧಾರನೂ, ಎಟ್ಲಿ. ... ಅದೇ, ಹೇಳ್ತಿದಿನೀ, ತಿನ್ನೋ, ಸ್ವಲ್ಪ ಆದ್ರುನು ಅಟ್ಲೀಸ್ಟ್? ... ಅದ ಟೇಸ್ಟ್ ಆದ್ರೂ ಇರ್ಬೇಕು ತಾನೆ ತಿನ್ನಕೆ
ಓ ಹಂಗೆ ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಮೇಲ ಅಂತ ಊರ್ಗ್ ಹೋಗ್ಬಿಟ್ಟಯ
ಅದಕ್ಕೆ ನವು ಮನೇಲಾದ್ರೆ ಬೇಡ್ ಏನಾದ್ ಚೆನ್ನಾಗಿರೋದೆೇ ತಿನ್ಬೋದು
ಏನು ಹಾಸ್ಟೆಲ್ ಅಲ್ಲಿ ಏನು ಕೆಟ್ಟೋಗಿರೋದು ಕೊಡ್ತಾರ ಏನು
ಅದ್ರಲ್ಲಿ ಉಪ್ಪು ಇರಲ್ಲ ಖಾರ ಇರಲ್ಲ ಏನು ಇರಲ್ಲ
ಪಾಪಾ ಯಾಕೆ ಯಾವಾಗ್ಲೂ ನಿಂಗೆ ಹಿಂಗಾಗುತ್ತೆ
ಮತ್ತೆ ಏನ್ ಮಾಡ್ಬೇಕು
ಯಾವ್ದೋ ಜನ್ಮದ ಪಾಪ ಇರ್ಬೋದು ಏನೋ ಮಾಡಿ ಅದಕ್ಕೆ ಈ ಜನ್ಮದಲ್ಲಿ ಕಾಡ್ತಾ ಐತೆ
್ಮ ನಾ ಏನ್ ಪಾಪ ಮಾಡಿಲ್ಲಲ್ಲ ನಾನ ಅಷ್ಟು ಒಳ್ಳೆಯವ್ರೇ ಯಾರು ಇಲ್ಲ
ಏ ಸಾಕ್ ಸಾಕ್ ಸಾಕ್ ಸಾಕ್
ನಮ್ ಕ್ಲಾಾಸ ಅಲ್ಲಿ ನಾನೇ ಒಳ್ಳೇಳು ಹ
ಅಯ್ಯಯ್ಯೋ ಅದೇವಾ ಗೊತ್ತು ಗೊತ್ತು
ನಂಗ ಅವರು ಒಂದ ಮಾತ ಅಂದ್ರು ನನ್ ವಾಪಸ್ಸ ಏನು ಅನಲ್ಲ ಹೌದಾ ಸರಿ ಬಿಡಿ ಅಂತೀನಿ
ನೀನು ಅದದು ನೀನು
ನಾನ್ ನಿವಾಗ ನಿನ್ ಜೊತೆ ಯಾವಾಗಾದ್ರು ಜಗಳ ಮಾಡಿದ್ದೀನ ಇವರು
ಯಾವ ಮಾಡೇ ಇಲ್ಲ ಬಿಡು ಹೌದೌದು ಅಂತಿದ್ರಲ್ಲಿ ಯ
ಮ ಅಂದ್ರ ನನ್ ಜಗಳಾನೇ ಆಡಕ್ ಹೋಗಿಲ್ಲ
ಏ ನೀನು ಅವಳು ಜಗಳ ಆಡ್ದಲ್ಲೇ ಇರೋ ದಿನಾನೇ ಇಲ್ಲ
ಹಂಗೇನಿಲ್ಲ ನೀ ಇನ್ನೇ ಹಂಗ ಅನ್ಕೊತಯಾ ಎಲ್ಲಿ ಜಾಗೃತಿ ಜಗಳ ಜಸ್ತಿ
ಹ್ಮ್ ನಾನು ಅಂದ್ರು ಆ ಅನ್ಯೋನ್ಯತೆ ಒಬ್ರಲ್ಲೂ ಜಾಸ್ತಿ ಇದೆ
ಹ್ಮ್
ಕೆ ಮೊನ್ನೆ ಏನಾಗತ್ ಗೊತ್ತಾ ನಾವು ಯಾವಾಗ ಅವತ್ ಪರೀಕ್ಷೆ ಮುಗೀ ತ ನೀ ಹ್ಮ ಮೊನ್ನೆ
ಹ್ಮ್
ಅವಾಗ ನನ್ ಸ್ನೇಹಿತ ಮದು ಒಬಳ್ದು ಪಿ ಜಿ ಅಲ್ಲೇ ಹತ್ರದಲ್ಲ ಐತೆ
ಹ್ಮ್
ಅವಳು ಮ್ಯಾಗಿ ಮಾಡ್ಕೊಡ್ತೀನಿ ಬನ್ನಿ ಅಂತ ನನ್ನ ಮತ್ತೆ ಇನ್ನೊಬ್ಳನ್ನ ಕರದ್ಲು
ಹ್ಮ್ ಮಾಡ್ಕೊಟ್ಲಾ
ಹ್ಮ್ ಮಾಡ್ಕೊಟ್ಟಿದ್ಲು. ಆ ಒಬ್ಬಳು ತರಕಾರಿ ಎಲ್ಲಾ ಕತ್ತರಿಸಿ ಕೊಟ್ಲು ಇನ್ನೊಬ್ಳ ಹೋಗಿ ಅದನ್ನ ಓಗರಣ ಹಾಕೊಂಡ್ ಬಂದಿದ್ಲು ಚೆನ್ನಾಗಿ ಮಾಡಿದ್ಲು. ಅದು ವಾಸನೆ ಹೆಂಗ್ ಬರ್ತಿತ್ತು ಅಂದ್ರೆ ಮನೇಲಿ ಉಪ್ಪಿಟ್ಟು ಮಾಡ್ತಾರಲ್ಲ ಆ ತರ ವಾಸನೆ ಬರ್ತಿತ್ತು.
ನೀವ್ ಅದ ಎಲೋ ಹಾಕಿದ್ದೀರಾ ಅನ್ಸುತ್ತೆ ಇವಾಗ ಈರುಳ್ಳಿ
ಹ್ಮ್ ಕರಿಬೇವು, ಕೊತ್ತಂಬರಿ ಸೊಪ್ಪು ಟೊಮೆಟೊ ಮೆಣಸಿನಕಾಯಿ ಎಲ್ಲ ಹಾಕಿ ಹಾ ಚೆನ್ನಾಗಾಗಿತ್ತು. ಆಯ್ತ್ ಎಲ್ಲಾ ಮೂರು ಜನ ತಿಂದ್ವಿ ಒಬ್ಬಳದ್ರನ್ನ ಎಲ್ಲಾ. ಪಾತ್ರೆಗಳನ್ನ ತೊಳೆದಿಟ್ಟು
ನಮ್ಮ
ಆ ಮೇಲೆ ನನ್ ಇನ್ನೊಬ್ಳ ಸ್ನೇಹಿತೆ ಫೋನ್ ಮಾಡಿದ್ಲು. ನಾನು ಬರ್ತಿದ್ದೀನಿ ನಂದು ಪರೀಕ್ಷೆ ಮುಗೀತು ಅಂತ. ಆದ್ರೆ ನಾವೆಲ್ಲಾ ತಿಂಡಿ ಖಾಲಿ ಮಾಡಿ ಕೂತ್ಬಿಟ್ಟ
ಹ ನೀವಂದ್ರೆ ನಿಮ್ ನೀವ್ ಮಾಡಿರೋದು ನಿಮ್ಗೆ ಸಾಲಲ್ಲ ಅನ್ಸುತ್ತೆ.
ಹಾ ಅದಿಕ್ಕೆ ಪಾಪ ಅವಳಿಗೆ ಅಂದ್ರೆ ಕುರ್ಕುರೆ ತಂದಿದ್ವಾ ಅಂದ್ರೆ ಏನಾದರೂ ನೆಚ್ಕೊಳಕೆ ಬೇಕು ಅಂತ.
ಹ್ಮ್
ಅದ್ರಲ್ಲಿ ಇನ್ನೂ ಒಂದ್ ಪ್ಯಾಕೆಟ್ ಎತ್ತಿಟ್ಟಿದ್ವಿ ಅವ್ಳ ಬಂದ ತಕ್ಷಣ ಅವ್ಳಿಗೆ ಕೊಟ್ವಿ ಅವಳು
ಅವಳಗಂತ ಅವಳಗೋಸ್ಕರ ಅಂತ ಏನ್ ಎತ್ತಿ ಇಟ್ಟಿರಲ್ಲ ನೀವು ಹ ಸುಮ್ ಸುಮ್ನೆ ಏನೂ ಉಳ್ದಿರುತ್ತೆ.
ಹ್ಮ್
ಇರ್ಲಿ ಅಂತ ಕೊಟ್ಟಿದಾರ.
ಆಯ್ತು ತಿಂದ್ಬಿಟ್ಟು ಮತ್ತೆ ಹೊರಗಡೆ ಬಂದ್ವಿ ಅವಳು ಪಿ ಜಿ ಲಿ ಇರೋಳ ಪಿ ಜಿ ಲೆ ಇದ್ಲು ನಾವ್ ಮಿಕ್ಕಿರೋರ್ ಬಂದ್ವಿ ಮತ್ತೆ ಹೊರಗಡೆ ಐಸ್ ಕ್ರೀಮ್ ಕೊಡಸಿದ್ಲು.
ಓ ಅವಳ ಬಿಟ್ಟರು ತಿಂದ್ರ ಪಿ ಜಿ ಇರೋಳ್ ಬಿಟ್ಟ ಆ ಬಿಟ್ಟಾ.
ಹ್ಮ್ ಅವಳಲ್ಲೇ ಹೋಗ್ಬಿಟ್ಲು ಪಿ ಜಿ ಗೆ
ಬಾ ಕರ್ದಿದ್ರೆ ಮೇ ಬಿ ಬರ್ತಿದ್ಲು ಏನೋ ನೀವ್ ಕರೆದೆ ಇಲ್ಲ ಅಂತ ಸತೆ
ಅದೇನಿಲ್ಲ ಬರ್ಬೇಕಾದ್ರೆ ಬನ್ನಿ ಕೊಡಸ್ತೀನಿ ಅಂತ ಅನ್ಲ
ಹ್ಮ್
ಸರಿ ಅಂತ ತಗೊಂಡು ಐಸ್ ಕ್ರೀಮ್ ತಿಂತಾ ಬಂದಿ ಆಮೇಲೆ ಅವಳ ಹಾಸ್ಟೆಲ್ಗೆ ಹೋದ್ಲು ನಾನ್ ನಮ್ಮನೆಗ್ ಬಂದೆ ಇನ್ನೊಬ್ಳ ಅವಳ ವಸತಿಿನಲೆ ಹೋದ್ ನಾನು ಹೋಗ್ಬೇಕು ಮೊನ್ನೆನೇ ಹೋಗ್ಬೇಕು ಅನ್ಕೊಂಡೆ ಆಗ್ಲಿಲ್ಲ
ಹ್ಮ್
ಅದಕ್ಕೆ ನಾಳೆ ನಾಳೆ ಏನು ಹೋಗಲ್ಲ ನನ್ನ ಸ್ನೇಹಿತಿಯರು ಮತ್ತೆ ಬಂದ್ರೆ ನಾನೇನ್ ಹೋಗಲ್ಲ ಸೋಮವಾರದಿಂದ ಕಾಲೇಜಿಗೆ ಹೋಗೋಣ ಅಂತ ಹೇಳಿದ್ದಾರೆ ಇಲ್ದಿದ್ರೆ ಬರ್ಬೇಕಂತ ಮಾಡಿದೀ ನಿಗ್ ಗೊತ್ತಿಲ್ಲ ಏನೇನಾಗುತ್ತೋ
ಇವಾಗ ಹೋಗ್ತಿೀರಲ್ಲ ನೀವು ಕಾಲೇಜ್ಗೆ ಎಲ್ರು ಬಂದಿರ್ತಾರ
ಗೊತ್ತಿಲ್ಲ ಯಾರು ಬರಲ್ಲ ಯಾಕಂದ್ರೆ ಸಿಕ್ಕಿರದೇ ಇವಾಗ ರಜೆ ಆದ್ರೆ ಈ ಹುಡ್ಗಿರಿ ಇರ್ತಾರಲ್ಲ ಹೋಗಣ ಹೋಗೋಣ ಅಂತರ ಮತ್ತೆ ಎಲ್ಲಾ ಹುಡ್ಗಿರು ಹೋದ್ರೆ ಹೋಗ್ಲೇಬೇಕಾಗತ್ತಲ್ಲ
ಏನುೋ ಅನ್ನೋ ಥರ ಆಡ್ತೀರ
ಏನೋ ಈ ಹುಡ್ಗಿರಂಗೆ ವಾಾಯ್ ಏನು ಮಾಡೋಕ್ಕಾಗಲ್ಲ
ಎಲ್ರೂ ಟಾಪರ್ಸ್ ಅನ್ಿಸತಾರೆ ನನ್ ಫ್ರೆಂಡ್ಸ್ ಎಲ್ಲ ಅದಕ್ಕೆ
ಏನುೋ ಇವಾಗ ನಾ ಎಲ್ಲರೂ ಅಂತಂದ್ರೆ ಎಲ್ಲರೂ ಹೋದ್ರೆ ಅದೇನಿಲ್ಲ ನನ್ನ ಗುಂಪಿನಲ್ಲಿ ಒಂದ್ ನಾಲ್ಕೈದ್ ಜನ ಇದ್ದಾರೆ ಅವ್ರೆಲ್ಲಾ ಹೋದ್ರೆ ಹೋಗ್ತೀನಿ ಇಲ್ಲಾ ಅಂದ್ರೆ ನಾನು ಊಗ್ ಹೋಗ್ಬಿಡ್ತೀನಿ ಅಷ್ಟೆ
ಬರಲ್ಲ ಅನ್ಸುತ್ತೆ ಬಂದಿಲ್ಲ ಅಂದ್ರೆ ನೀನ್ ಒಬ್ಬಳೇ ಹೋಗ ಏನ್ ಮಾಡ್ತ ಒಂದ್ ಮೂರ್ ನಾಲ್ಕ ಜನ ಹದ್ರುೂ ಅವರು ಹೇಳ್ಕೊಡಲ್ಲ
ಆಮೇಲೆಬ್ಬೈ ಇದ್ರೆ ಎಲ್ರಿಗೂ ಸೇರೆ ಹ ಹೋಗಿತ್ತು
ಹೋಗಿತಾರೆ ಅಷ್ಟೇ ಹ ಅಟ್ಲೀಸ್ಟ್ ಮನೆಯಲ್ಲಾದ್ರೂ ಇರ್ಬೋದಲ್ಲಾ ಅಷ್ಟ ಡೇಸ್ ಅಲ್ಲೇ
ಹ್ಮ್ ಯಾಕಂದ್ರೆ
ಹ್ಮ್ ಹ್ಮ್ ಇವಾಗ ಅವರು ಕಾಲೇಜ್ ಸ್ಟಾರ್ಟ್ ಆದಾಗನೇ ಸ್ಟಾರ್ಟ್ ಮಾಡ್ಬೇಕು ಅದನ್ನಲ್ಲ ಇವಾಗ ಹಾಲಿಡೇಸ್ಲ್ಲಿ ಸ್ಟಾರ್ಟ್ ಮಾಡಿದ್ರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ
ಅದು ನಮ್ಮ ಪ್ರಾಂಶುಪಾಲರು ಹಂಗೆ ಹೇಳಿದ್ದು ಹತ್ತನೇ ತಾರೀಕಿಂದ ಆರಂಭ ಮಾಡೋಣ ಅಂತ ಇರ್ತಾರಲ್ಲ ಈ ಪ್ಲೇಸ್ ್ಮೆಂಟ್ ಟ್ರೈನರ್ಸ್ ಅವರೆಲ್ಲ ಬೇಡ ಇವಾಗೇ ಮಾಡ್
ಓ ಹಂಗೆ
ನೋಡೋಣ ಕೇಳ್ತೀನಿ ನನ್ನ ಆ ಗೆಳತಿಯರಿಗೂ ಅವರೆಲ್ಲಾ ಬರ್ತೀನಿ ಅಂದ್ರೆ ಇರ್ತೀನಿ
ಹ್ಮ್ ಇವಾಗ ಇಷ್ಟು ದಿನ ಎಕ್ಸಾಮ್ ಅಲ್ಲಿ ಓದಿ ಅದು ಎಲ್ಲಾ ಮಾಡ್ಕೊಂಡ್ ಸ್ವಲ್ಪ ಸ್ ಮೈಂಡ್ ಫ್ರೀ ಆಗ್ಬೇಕಂದ್ರೆ ಆ ಕಡೆ ಈ ಕಡೆ ಹೋಗ್ಬೇಕಕ್ ಮನೆಗ್ ಹೋಗ್ಬೇಕು
ಹ್ಮ್
ಆಗ್ಬಿಟ್ಟು ಕಾಲೇಜ್ ಕ್ ಬಾ ನೆಕ್ಸ್ಟ್ ಡೇನ ಅಂದ್ರೆ ಯಾರು ಹೋಗಲ್ಲ ಇವಾಗ ಪ್ಯಾಕ್ಲ್ ಹೋಗಿದವರ್ಗೆಲ್ಲಾ ಎಕ್ಸಾಮ್ ನಡೀತಿರುತ್ತೆ
ಅದಕ್ಕೆ ನೀನು ಅ್ದ ೆ ಫೈಟ್ ಮಾಡ್ಬೇಕು ತಾನೆ ನೀನ್ೇನ್ ಊಗ್ ಹೋಗ್ಬಿಟ್ಟಿಯಾ
ಹ್ಮ ಫೈಟ್ ಮಾಡಕಲ್ಲ ಆಗಲ್ಲಮ್ಮ ನಾ ಮಾಡದ್ರೆ ಒಬ್ರಿಬ್ರು ಮಾಡ್ಬಾರ್ದು ಎಲ್ರೂ ಸೇರ್ಕೊಂಡ್ ಮಾಡುದ್ರೆ ಏನೋ ಹೇಳ್ಬೋದು ಅವ್ರಿಗೆ ಇವಾಗ ನಾನು ಇಿನಿ ನೀನ್ ಬಂದಿಲ್ಲ ಅಂದ್ರೆ ಏನು ಅಂತ ಅನ್ನೋರ್ಗ ಏನ್ ಹೇಳಿರು
ಅಲ್ಲಂತಾರೆ ಬಿಡು
ಇವಾಗ ಯುನಿತ್ ಟ್ಟ ಇದ್ರೆ ಏನು ಹೇಳ್ಬೋದು ಸರ್ ಅಂತ
ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ
ಹ್ಮ್ ಅದೇ ಇಲ್ಲ ನಾನ್ ಮಾಡಲ್ಲ ನಾನ್ ನಾನನ್ ಹೋಗ್ತೀನಿ ನೀನ್ ಬಂದಿಲ್ಲ ಅಂದ್ರೆ ನನ್ಗೇನು ಅಂತಂದ್ರೆ ಏನ್ ಹೇಳ್ಬೇಕ ಹೇಳ
ಏನಿಲ್ಲ ಇವಾಗ ಹೆಂಗಿದ್ರು ಆರಾಮ್ ಊರಿಗ್ ಹೋಗಿ ತಿನ್ಕೊಂಡು ಹಾಕೊಂಡು ಒಂದ ದಪ್ಪ ಆಗಿ ಬಂದ್ಬಿಡು
ಏನು ಎರಡ್ ದಿನ ದಪ್ಪ ಆದ್ರೆ ಅಲ್ಲಿ ಬಂದು ಅಲ್ಲಿಗ್ ಬಂದ್ಮೇಲ್ ಒಂದೇ ದಿನ ಸಾಕ ನಾ ತಳಗ ದೆಟ್ ಇಸ್ ದ ಪಾವರ್ ಆಫ್ ಪಿ ಜಿ
ಏನು ನಿಮ್ಮ ಯಾರೋ ತಮ್ಮಂದು ಸಿಟಿ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರಾ
ಹ್ಮ ಮಾಡ್ದ ನಿನ್ನೆ ಥರ್ಟಿ ಕಾಲೇಜ್ ಮೂವತ್ ಕಾಲೇಜ್ ಹಾಕ್ದೆ
ಹ್ಮ್
ಆಮೇಲೆ ಇದು ಅಂದ್ರು ಈ ಈ ಇದು ಈ ಟೈಮ್ ಅಲ್ಲಿ ಜಾಸ್ತಿ ರೂಲ್ಸ್ ಐತೆ ಅವ್ರಿಗೆ
ಹ್ಮ್
ಗೊತ್ತಾ ಅದು ಸೆವೆನ್ ಫಿಫ್ಟಿ ಫಸ್ಟು
ಹಾ ನಮ್ ನಾವ್ ಮಾಡ ಬಾದ್ರೆ ಹಂಗೇನ್ಿರ್ಲಿಲ್ಲ
ಇರ್ಲಿಲ್ಲ ಸುಮ್ನೆ ನಾವ್ ಇವಾಗ ಸೈಬರ್ ಅವ್ರಗ್ ಅಷ್ಟೇ ಅಮೌಂಟ್ ಕೊಡ್ಬೇಕಿತ್ತು ಅವರು ಹಾಕಿದ್ದ ಕ್ಕ
ಅದನ್ನ ನಾವು ಫೋನ್ ಅಲ್ಲೂ ಇಲ್ಲ ಲ್ಯಾಪ್ಟಾಪ್ ಅಲ್ಲೂ ಹಾಕೋಬಹುದು
ಹ ನಮ್ಗ್ ಗೊತ್ತಾಗಲ್ಲ ಅಷ್ಟು ಅಂತ ಆಮೇಲೆ ಅವ್ರ ಸರ್ವಿಸ್ ಚಾರ್ಜಸ್ ಐನೂರು ರೂಪಾಯಿ
ಆ
ಹಾ ಅವ್ರ ಸರ್ವೀಸಗೆ ಐನೂರು
ಯಾರ ಅಂದ್ರೆ ಇವರು ಹಾಕೊಡೋ್ರಗ ಐದ್ನೂರಾ
ೂರು
ನೀನೇ ಲ್ಯಾಪ್ಟಾಪ್ ಅಲ್ಲಿ ಹಾಕ್ಬಿರ್ತಾನೆ
ಹ ಸುಮನೆ ಬಳವಾ ಆಕ್ಕ ಏನಾದ್ರು ಸ್ವಲ್ಪ ಮಿ ಕ್ ಆದ್ರೆ ಅದೆಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗುತ್ತಲ್ಲ
ಹ್ಮ್ ಮದ
ಆಮೇಲೆ ಐದ್ನೂರ ಇನ್ನೊಂದ ಏನ್ ಗೊತ್ತ ಅವ್ನ್ ಇನೋ ಒಂದ್ ಲಿಸ್ಟ್ ಕೊಟ್ಟಾಲೆ ಅ ನೋಡುವಂತ
ಹ್ಮ್
ಹಾ ನೋಡಕ್ ಹೋದ್ರೆ ಅದಕ್ ಹಂಡ್ರೆಡ್ ರುಪೀಸ್
ಹದ್ಿನೆಂಟು ನೋಡಕ್ ಹೋದ್ರಿ ಬಿಡ್ಬೇಕು
ಅಯ್ಯ ಒಂದ ಏನೋ ಲಿಸ್ಟು ಮತ್ತೆ ಅದ್ರ ಕೋಡ್ ಕೋಡೆ ಎಲ್ಲ ಇತ್ತು ಕಾಲೇಜಸ್್ದು ಅದಕ್ಕೆ ಏನು ಚೆನ್ನಾಗಿದೆ ಅಂತ ನೋಡಿದ್ವಿ ಅದಕ್ಕೆ ಹಂಡ್ರೆಡ್ ರುಪೀಸ್ ಚಾರ್ಜ ಚಿಂದ
ನಾನ್ ಕಳ್ಸಿದ್ನಲ್ಲ ಅದ್ರಲ್ಲಿ ಇತ್ತು ತಾನೇ ನೋಡ್ಬೇಕು ಕಲ್ವಾ
ನೀನು ಹದ್ನೈದು್ ಕಾಲೇಜ್ ಏನೋ ಕಳ್ಸಿದ್ದ ಅಷ್ಟೇ ಅವರಮ್ಮ ಮೂವತ್ ಕಾಲೇಜ್ ಹಾಕಂದ್ರು ಅದಕ್ಕೆ ಇರ್ಲಿ ಬಿಡು ಅಂತ ತಗೊಂಡ್ವಿ ಮತ್ತೆ ಆಮೇಲೆ ಅದು ತಗೊಂಡು ಎಲ್ಲಾ ಕಲ್ತಿ ಏಳ್ನೂರದ ಐವತ್ತು ಮತ್ತತ್ ಐದನೂರು ಮತ್ತ ನೂರು ಎಷ್ಟ ಆಯ್ತವು
ಎಷ್ಟು ಸಾವಿರದ ಮುನ್ನೂರ ಐವತ್ತು
ಅಷ್ಟು ಅಷ್ಟ್ ಆಕದ್ವಿ ನಮ ಟೈಮ್ ಅಲ್ಲಿ ಎರಡ್ನೂರ ಏ ಮುನ್ನೂರ್ ಕೊಟ್ಟಿ ಮುಗ್ದ ಹೋಗಿತ್ ನಮ್ದು ಎಲ್ಲ ಬರ್ಬರ್ತಾ ಹೆಂಗ ಇವಾಗ ಏನದು ವರ್ಷ ವರ್ಷ ಫೀಸು ಜಾಸ್ತಿ ಆಗ್ತೈತೆ ಎಲ್ಲಾ ಜಾಸ್ತಿ ಆಗ್ತೈತೆ
ಹ್ಮ್ ಮತ್ತೆ ಮಾಡು ನಾನೇನ ಕೆಲ್ಸ ಮಾಡ್ಬೇಕು ಸರಿನಾ ಹ್ಮ್